ಹಲೊ
ಹಾ
ಕೆಳ್ಸತೈಯ್ತಾ
ಹಾ ಕೇಳಿಸ್ತಿದೆ
ಯಲ್ಲಿದಿಯ ಹೂನ್ ಚೆನ್ನಗ್ ಕೇಳ್ತು ಎಲ್ಲಿದಿಯ
ತಿಪ್ಟೂರು ಬಸ್ ಲ್ಲಿ ಹಾ ಮನೆ ಹೋಗ್ತಿದ್ದೆ ಇವತ್ತು ಮಾಸ್ ಕಾರ್ಡ್ ಇಸ್ಕೊಂಡ್ ಬರಕ್ ಹೋಗಿದ್ದೆ
ಹಾ
ಹಾ ಕೊಟ್ಟಲು ಮೆ ಇ ಕಂಪ್ಲಿಟ್ ಕಂಪ್ಲಷನ್ ಸರ್ಟಿಫಿಕಟ್
ಹಾ ಹ ಹೌದು
ಡ
ಹಾ ಮತ್ತೆ ಈಗ ಅದು ಅಲ್ಲ ಸ ಅದ ಸಬ್ ಇಸ್ ಅಂತಾರ ಅದ ಹೆಂಗ್ ಕೊಟ್ಟಿದ್ರು ಇಂಜಿನಿಯರಿಂಗ್ ಹೆಂಗ್ ಮಾಡ್ತರಿ
ಅದಾ ತಾತ್ಕಾಲಿಕ ಅಂತ ಕೊಡ್ತಾರೆ ವರ್ಜಿನಲ್ ಇನ ಬಂದ ರಲ್ಲ ಕಾಲೇಜ್ ಕಡಿಂದಾನೇ ತಾತ್ಕಾಲಿಕ ಅಂತ ಕೊಟ್ಟಿರ್ತಾರೆ ಅದ ಇಸ್ಕೊಂಡ ಹೋಗಿ ಜಾಯಿನ್ ನಗರ್
ಹ್ಮ ವಸ್ತ ಮತ್ತೆ ಇನ್ನೇನ್ ಸಂಚಾರ
ಎಲ್ಲ ಇ ಅಕ್ಕ ಬಾಾವ ಚೆನ್ನ ಅವ್ರ
ಹ್ಮ್ ಸನಾಗಾರ
ಎಲ್ಲಾ ಕೆಲ್ಸ ಹೇತಿತ್ತು ಇವತ್ತು
ಕೆಲ್ಸ ಹೆಂಗಿತ್ತು ಅಂದ್ರೆ ಉಮಾಶಕರ್ ಸರ್ ಇತಿಲ್ಲ ನಿಂಗ ಕೇರಾಮ ಅಂದ್ರೆ ಇವತ್ತು ಹುಷಾರಲ್ಲಾ ಅಂತ ಬಂದಿಲ್ಲ ಅವರು ಅವ್ರು ಬರ್ಂದಿಲ್ಲ ಅಂದ್ರ ಅದೇ ನನಗೆ ಅಂದ್ರೆ ರೆಗ್ಯುಲರ್ ಆಗಿ ಇತ್ತೀಚಗ ಏನ ಅವ್ರೇನ್ ನ ಈ ಇತ್ತಚಿ ಬಯಲ ಆರ ಹ್ಮ ಅವಳ
ಸಜತ್ ಸರ್
ಸತೀಶ್ವಾರೋ ಅಂಗೇಯೇ ಒಗುಳಿ ಮೇ ಕೆತ್ತು ಅಟ್ಟಸರ್
ಆಮೇ ತಪನಂಗ್ ಬಿಡ್ತಾರೆ
ಹಾ ಇಲ್ಲ ಇಲ್ಲ ಆತರ ಏನ್ ಬಿಡದು ನನ್ ಆತರ ಮಾಡದಿಲ್ಲ ಇಲ್ಲ ನನ್ ಬಿಟ್ಟು ಅವರ್ಬಿದ್ದಂಗೆ ಹೆಂಗಗೆ ಅಂದ್ರೆ ನಾನ ಎಲ್ಲ ಇದ ಮಾಡ್ದ ಅಂದೆ ಮ್ಮಸ್ಂಗ ಸರ್ ಅವ್ರೇ ಬೈತಾರೆ ಹಂಗಾಗಿ ಅವ್ರು ಏನು ಮಾಡಕಲ್ಲ ಹಂಗಾಗಿ ನಂಗ ಸಾ ಮಾಡ್ಲೇಬೇಕಾದು ಏನ್ ರೀ ಸತೀಶ್ ರಿಗ ಮಾಡಿವ ಅಂತ ಬೈತಲ್ಲ ಹ ಹಂಗಾಗಿ ಅವರು ನನಗ್ ಸಪೋರ್ಟ್ ಮಾಡೇ ಮಾಡ್ತ ನಾ
ಚೆನ್ನಾಗಿ ನಡಿತೈತೆ ಕೆಲಸ ಏನು
ಅಶೋಕ್ ಸರ್
ಅಶಾಕ್ ಸರ್ ಅದೇ ಗಾಬ ಗಾಬರಿಯಾಗ ಒಥರ ಮಾಡಸಾರ್ ಈಗ ಯಾವ್ದ ಲೈನ್ ನೋಡ್ಕತೀರ
ಹಾ
ಬರೀ ಪ್ಯಾಕಿಂಗ್ ಈ ಡ್ರೈಸ್ ಪ್ಯಾಕಿಂಗ್ ಮೆಟೀರಿಯಲ್ ಬರುತ್ತಲ್ಲಾ ಕಾಟನ್ನು ಪ್ಯಾಲಟು ಸೋಮು
ಹ ಹ
ಎ ಟಿ ವಿ ಲೈನು ಮತ್ತೆ ನಮ ಲೈನು ಅದ್ ಎರಡ್ ಲೈಂದು ಬರಿ ಪ್ಯಾಕಿಂಗ್ ನೋಡ್ಕತಾರ್ ಅಷ್ಟೆ ಹಂಗಾಗಿ ಆರಾಮಾಗಿದ್ದಾರೆ ಏನು ಇಸ್ಸು ಇಲ್ಲಾ ಸ್ವಾಮಿ ಸರ್ ಅದೇ ಸಿಕ್ಸ್ ನೈಂಟಿ ಏಟ್ ಇಲ್ಲ ಇನು ರಮಾಕಾಂತ್ ಸಾರ ಎಸ್ಎಂಟ ಎಂಐಲೈನು ಎರಡು ಎಸ್ ಎಂ ಟಿ ಎರಡು ಎಮ್ ಐ ಎನ್ ನೋಡ್ಕದರಾಗ
ಒಪಸ ಎಕ್ಸ್ಪರ್ತದೆ
ಆ
ಒಂದೊಂದ್ ಲೈನಿಗೆ ಎಮ್ ಲ್ ನ ನಾ್ ಕೂಟ್ಟು ಎಸ ಎಸ್ ಬರ್ತಿರಾವಗೆ
ಒಂದ್ ಸಾವಿರ ಗಟ್ಲೆ ಬರ್ತಾವೆ
ವಾವ್
ಅಂದ್ರೆ ಮುಂಚೆನ್ ತ್ರೀ ಸೆವೆನ್ ಜೀರೋ ಏಟ್ ಬೋರ್ಡ್ ಇತ್ತಲಾ ಆತರ ಬೋರ್ಡ್ ಅಲ್ಲ ಈಗ ಬೇ ಬೇರೆ ಬೇರೆ ಬೋರ್ಡ್ ಇದೆ ಅಂದ್ರೆ ಅವು ಕಡಿಮೆ ಅಂದ್ರೆ ಡ ಫೋ ರೆಗ್ಯುಲರ್ ಒಂದು ಶಿಫ್ಟ್ ವೈಸರ್ ಕಳಿಸ್ತಿದ್ದು ಇದೇನ್ ಅಂಗೆನ್ ಇಲ್ಲ
ಎಷ್ಟೂ ಹೊತ್ತಿಗೆ ಹೋದೆ ಮನೆಗೆ
ಇ ಆಯ
ಐದು ನಿಮಿಷ
ಐದು ರಿಂದ ಹತ್ತು ನಿಮಿಷ
ಹೊರಟಿದ್ದು ಎಷ್ಟು ಗಂಟೆಗೆ
ಹೊರಟಿದ್ದು ಫೈ ಅ ಫೈ ಫಿಫ್ಟಿ ಫೈವ ಅನುಸ್ತೆ ಸಂಥಿಂಗ್
ಹ್ಮ
ನೀನ್ ಆದ್ರೇ ಮೆಸೇಜ್ ಹಾಕಿದ್ರೆ ಆದ್ರೆ ಕಾಲ್ ಮಾಡ್ಬೋದಿರ್ತೇನೆ ನಾನ್ ಮರ್ತಿದ್ದೆ ನ ಇಲ್ಲ ನಾನ್ ಮರ್ತಿದ್ದೆ ಏನ್ ಗೊತ್ತಾ ಬಸ್ ಇದಿಲ್ವಾ ಕಾಲೇಜ ಅಲ್ಲಿ ಮ್ಯಾಮ್ ಬೇರೆ ಓಡಾಡಿಸತರ ತುಂಬ ವ
ಹಾ
ಓಡಾಡಿ ಓಡಾಡಿ ಸುಸ್ತು ಆಗೋಯ್ತು ಊಟನು ಮಾಡಿಲ್ಲ ಇವತ್ತು ಒಬ್ಬಳೇ ಬೇರೆ ಜೊತೆಗೆ ಯಾರು ಇಲ್ಲಾ
ನಿಮ್ ಫ್ರೆಂಡ್ಸ್ ಯಾರು ಇಲ್ಲ
ಅಯ ಅವರು ನನ್ ಯಾರ ಜೊತೇನು ಹಂಗೆ ಹೋಗಲ್ಲ ಇವಾಗ ಮೋದಲಂಗೆ ನಾನು ಆಯ್ತು ನನ್ ಕೆಲ್ಸ ಆಯತು ಹೋಗ್ಬಿಟ್ಟು ಸುಮ್ನೆ ಹೋಗಿ ಬರೋದೇ ಆಗಾಗಿ ಹೋಗ ಹಂಗೆ ಸ್ವಲ್ಪ ಇವಾಗ ಹ ಸರಿತ ಅಷ್ಟ ಅ ಏನಿಲ್ಲ ನನ್ನ್ ಫ್ರೆಂಡ್ ಒಬ್ಳು ಹಾಸನ್ ಅಲ್ಲಿ ಇದ್ದಾಳೆ ಇನ್ನೊಬ್ಳು ಅಲ್ಲೇ ಹೌದು ಅವ್ಳಿಗೆ ಕಾಲ್ ಮಾಡಿದ್ರೆ ಅನ್ಸುತ್ತೆ. ಮತ್ತ್ ಕಾಲ್ ಮಾಡಲಿಲ್ಲ ಹಾಗೆ ಹೋದೆ.
ಹ್ಮು
ನನ್ನ್ ಕೆಲ್ಸ ಎಲ್ಲಾ ಬೇಗಾ ಮುಗುಸ್ಕೊ ಅಲ್ಲಿ ಲೇಟ ಆಗಿ ಹೋಯ್ತು.
ಏನ್ ಮಾಡೋದು ಊಟ ಪಡ. ಹಲೋ ಕೆೇಳಸ್ತಿಲ್ಲಾ
ನೇರಳೆ ಹಣ್ಣು.
ಹಾ ತಿಂತಿದ್ದೀಯಾ.
ಓ ಒಂದ್ ಹತ್ತು ತಿಂದೆ ಸಾಕಾಯ್ತು ಸುಮ್ನ ಆದೇ. ಆ ಏನಾ
ಡಾ
ವೈ ವೈ ವಾಯ್ಸ್ ವಾಯ್ಸ್ ಬ್ರೇಕ್ ಆ ಇಲ್ಲ ಇಲ್ಲ ಅಲ್ಲೇ ಆ ಇದ್ರತ್ರ.
ಹ್ಮು
ಕಾಲೇಜ್ ಹತ್ರ. ಕಾಲೇಜ ಸಿಗ್ತಾ ಇಲ್ಲ.
ಅದೇ ಫ್ರೀಯಂತ ಈಗಾ. ಈಗ್ ಓಕೆನಾ.
ಆ
ಎ ಮರ ಫ್ರೀ ಅಂದೆ ಉದರಿ ಸಿಕ್ಕೆತ್ತಿ.
ಆ ಉದ್ರಿ ಸಿಕ್ಕಿದ್ರು ಅವ್ರೇಯ ತಗೊಂಡೋಗ ಮತ್ತ್ ತಿನ್ನೋಗಪ್ಪ ಮಧ್ಯಾಹ್ನ ಏನು ತಿಂದ್ದಿಲ್ಲಾ
ಕಾಲೇಜ್ ಸಿಟಿ ಒಳಗಿಲ್ಲಾ. ಆ
ಆ ಹಲೋ ಕೇಳಸ್ತಿ ಇಲ್ಲ ಸಿಟಿ ಒಳಗಡೆ. ಇಲ್ಲ ಸು ಇಲ್ಲ ಸಿಟಿ ಇಂದ ಆಚೆ.
ಎಷ್ಟು ಕಿಲೋಮೀಟರ್ ಅದ.
ಒಂದ್, ನಾಲ್ಕರಿಂದ ಐದ್ ಆಗಬೋಹುದು.
ಮತ್ತೆ ಅಲ್ಲಿಗೆ ಹೋಗೋದೆಲ್ಲ.
ಆಟೋ
ಬಸ್ಸ್ ಗೌರ್ಮೆಂಟ್ ಬಸ್ಸು.
ಹಾ ಹೋಗ್ತವೆ. ಗೌರ್ಮೆಂಟ್ ಬಸ್ಸು ಎಕ್ಸ್ಪ್ರೆಸ್ ಓಡಾಡ್ತವೆ ಎಕ್ಸ್ಪ್ರೆಸ್ ಸ್ಟಾಪ್ ಕೊಡಲ್ಲ ಅದೇ ಸೆಟ್ಲು ಗಾಡಿ ಸ್ಟಾಪ್ ಕೊಡ್ತವೆ.
ಕಡೆಯಿಂದ
ಅಂಕಲ್ಲ್ ಎಕಡೆ ಹೋಗೋದು.
ಹಾಗೆ ಮೈನ್ ರೋಡ್ ಇದೆ ಅದು ಕಾಲೇಜ್ ಎಂಟ್ರೆನ್ಸ್ ಅಲ್ಲಿ. ನಮ್ದು ಇರೋದು ಆಸನ್ ಉಂಟು ನಾನನ್ ಕಾಲ ಹೋಗುದು ಹ ತಿುಮ್ಮಿಯ ಕೆರೆ ಹಸ್ಕೆರೆ ಎಲ್ಲ ಸದು ತಿ ಕೆರೆ
ಮಜೆ ಹುಷಾರ ಅಂದ್ರಾ
ಪರವಾಗಿಲ್ಲ ಅಮ್ಮ ಹುಷಾರು ಅಮ್ಮ ಹೋಗಿ ಹೋಗತ
ಅವ್ರಿಗೂ ಈ ಸಾರ ಇದೆ
ಹ ಬ ಅದ ಎರಡ್ ತಿಂಗಳ ಅಡ್ರೆಸ್ಟ್ ಮಾಡಾರ ಅದೇ ಪ್ರಾಬ್ಲಮ್
ಅದೇ ತಸ್ ಜಾಸ್ತಿ ಆಗ್ತ ಯೋಚನೆ ಕೆಲ್ಸ ನಿಂಗಗೆ ಹೇಳಿರ್ಲಿಲ್ಲ ನಾನು
ಹಾ ಹೌದು
ಕೇಳುತ್ತಿದ್ದೀಯಾ
ಕಸಐತ್ ಕೇಳೋತೈತೆ ಹೇಳೇತಿಲ್ಲ ಒಟ್ಟು ಇ ಮ್ಯಾಟರು
ಹೌ ಅದೇ ಹೇಳ ಬೇಡ ಅಂತಾನೇ ಸುಪ್ಪ ಆಗುತ್ತೆ ಮತ್ತೆ
ಹ್ಮ್ ಯಏಕೆ ನಾ ಹೇಳಿದ್ರಿ ನಾನಂತ
ನಾನೇನ್ ಮಾಡ್ತಿದ್ದೆ ತಾಯ ಎಂದ ಹೇಳಿರಿ ನಾನೇನ್ ಮಾಡ್ತಿದ್ದೆ
ಆಗಿದ್ದೆ ನಾನೇ ಇದ್ರ ಏನ್ ಹೇಳೇಳ ಅಂತ
ಅವನ್ ತರನ್ ಫೋನ್ ಮಾಡಿದ್ನಾ
ಆ
ಅವನ್ ಈಗ ಈಗ ವೀಸಾ ಮಾಡ್ಕೊಂಡಿದ್ದಾನೆ ಕಣೋ ಇವಾಗ
ದಸನಾ ಯ ಎಏನ್ ಎಲಿ ಕೊಯ ತಾನ ಎಲ್ಲಿ ಹೋಯ್ತಾನ ಈಗ
ಹೋಗತದಾನೆ
ಎಲ್ಲಿಗೆ
ದುಬೈಗ ಮತ್ತ ಇಲ್ಲೆಲ್ಲ ಕೆಲ್ಸ ಮಾಡ್ತಾನ ಎಂದ ಮ್ಯಾನೇಜ
ಅದೇ ಆಐಸ್ ಬ್ರೇಕ ಆಯತ
ಊಟ
ಹ ವೈಸ್ ಬರ ಕಾಯ್ತ ಇದು
ಹಳ್ತ ಇವರಾ
ಹಲೋ
ಹಾ ಕಂಪನಿ ಕಡೆಯಿಂದಾನೇ ಕಳಿಸ್ತಿದ್ದಾರೆ ಕಂಪನಿ ಕಡೆಯಿಂದಾನೇ ಕಳಿಸ್ತಿದ್ದಾರೆ
ಬಸ್ ಪರವಾಗಿರ ನಿಂಗ ಒಥರ ಖುಷಿ ಅಲ್ಲ ಈಗ ಎಲ್ಲಾ ಹೋಗ್ಬಿಟ್ರ ಟಾಪ್ ಎಲ್ಲ ಇತ ನ
ಹಾ
ಅದೇ ಅಲ್ಲ ಬೇಕಿರೋದು
ಹಲೋ
ಹಲೋ ಹಾಗೆ ಹಾ ಇರು ಇರು ಹ್ಮ್ ಕಟ್ ಮಾಡಿಬೇಡ